ಹ ನೀವು ನಿಮ್ಮ
ನಿಮ್ಮ ದಿನ ಎಷ್ಟು ಇದೆ.
ನಮ್ಮದು ನಿಮ್ದ ಮುಗಿಯತೆ.
ಹಾ ಮುಗಿಯಿತು.
ನನ್ನದು ಇನ್ನು ನಾ ಮೂರು ಕರೆ ಬಾಕಿ ಇದೆ.
ನಿಮಗ್ ಇಪ್ಪತ್ತು ಕೊಟ್ಟಿದ್ದಾರಾ.
ಹಾ ಹ ಅದು ಆಗಲ್ಲ ನಾವು ಐದು ಕರೆಯನ್ನು ಮಾತನಾಡುತ್ತೇವೆ ಅಲ್ಲವೇ ಐದು ಕರೆಯ ನಂತರ ಇನ್ನ ಐದು ಕರೆ ಬರು
ಆ ಅದು ಆ ಅದೇ ಈಗ ಸ್ಟಾಫ್ ಅದಕ್ಕೆ ಅವರು ಗ್ರೂಪ್ಪಿನಲ್ಲಿ ಹಾಕತಿರವದು.
ಏನೆಂದು.
ಬೇಗ ಮುಗಿಸಿ ಕೊಡ್ಲಿ ಅಂತ.
ಅಲ್ಲಾ ಇದು. ಹಾಂ ಪೂರ್ಣವಾಗಿ ಎಷ್ಟು ಕರೆಗಳುಂಟು ಎಂದು ನಿಮಗೆ ತಿಳಿದಿದೆಯೇ.
ಒಬ್ಬೊಬ್ಬರಿಗೆ ಒಂದೊಂದ್ ತರ ಕೊಡ್ತಾರೆ.
ಹುಹು ಆಗಲ್ಲ ನಿಮ್ಮ ಗೆಳತಿಯ ಒಬ್ಬಳು ಮಾಡಿದ್ದಾಳಲ್ಲವೇ.
ಹಾ ಯಾರು ಹೇಳಿ ಹಾ ಹೇಳಿ.
ನಮ್ಮ ಕೊಠಡಲ್ಲಿ ಮೊದಲಿಗೆ ಒಬ್ಬಳು ಮಾಡಿದ್ದಳಲ್ಲವ. ಓ ಅವರು ಎಸ್ ತು ಅವರು ಎಷ್ಟು ಕೆರೆಗಳನ್ನು ಮಾಡುತ್ತಾರೊ.
ಅವರು ಇಪ್ಪತ್ತು.
ಅಷ್ಟೇಯೆ.
ಹು ನಿಮ್ಮದು ಈಗ ಎಷ್ಟ್ರ ಇದು.
ನಮಗೆ ಇದು ಇಪ್ಪತ್ತ ಒಂದನೇದು.
ಇನ್ನು ನಾಲ್ಕು ಕರೆ ಬಂದ್ವು.
ಹಾ ಇಪ್ಪತ್ತೊಂದು ಎಂದರೆ ಇಪ್ಪತ್ತೈದಕ್ಕೆ ಇನ್ನು ನಾಲ್ಕು ಕರೆ ಬಾಕಿ ಇವೆ.
ನಮ್ಮದು ಮುಗಿದು ನಮ್ಮದು ಹತ್ತ ಅಷ್ಟೇ ಇತ್ತು.
ಇಲ್ಲ ಮತ್ತೆ ನಿಮಗೆ ಕರೆಯನ್ನು ಮಾಡಲು ಕೊಡುತ್ತಾರೆ ಐದೈದು ಕರೆ ಕೊಡುತ್ತಾರೆ. ಅದು ಆತರಾ ನನಗೂ ಕೊಟ್ ಟ್ಟಿದ್ದಾರೆ ಅದು ಎಲ್ಲಿ ತನಕ ಕೊಡುತ್ತಾರೆ. ಹೇಗೆ ಏನು ನನಗೆ ತಿಳಿದಿಲ್ಲ ಅಲ್ಲವೇ ನಮ್ಮ ನಮ್ಮ ನಿಯ ನಿನ್ಯಾಯಾಲಯದಲ್ಲಿ ಕೆಳಗಡೆ ಇದ್ದಳಲ್ಲ ಒಬ್ಬ ಗೆಳತಿ ನಮ್ಮ ಒಂದು ಕೊಟ್ಟಡಿಗೆ ಸುದ್ದಿಯನ್ನು ತಂದಳು ನೋಡಿ. ನನ್ನ ಧ್ವನಿ ಹಾ ಅವರು ಅವರು ಎಷ್ಟು ಕರೆಗಳವರೆಗೆ ಮಾಡಿದ್ದರು ನಂತರ ಅವರಿಗೆ
ಅವರು ಮೂವತ್ತು.
ಮೂವತ್ತು ಅಷ್ಟವೇ
ಹಾ ಚ್
ಹಾ ಹಾ ಸರಿ ಸರಿ ಆಗಿದ್ದರೆ. ಮೂವತ್ತು ಕರೆಗಳನ್ನು ಮಾಡಿದ ನಂತರ ಮುಗಿಯುತ್ತದೆ ಕರೆ ಮಾತನಾಡುವುದು.
ಹಾ ಅಷ್ಟೇ ಮುಗಿಯುತ್ತೆ ನಿಮ್ಮ ನ ಮತ್ತೆ. ದುಡ್ಡು ಬರುತ್ತದೆ ಹದ್ದನ್ನ ಹದ್ನಾರು ನೂರು.
ಹೌದೇ ಇಲ್ಲ ನಾನು ಆಗೆಲೇ ಒಬ್ರು ಗುಂಪಿನಲ್ಲಿ ಕಳಿಸಿದ್ದರು ಅಲ್ಲವೇ ಸ ಕೆಲವೊಂದು. ಛಾಯಾಗ್ರಹಗಳನ್ನು ಅದರಲ್ಲಿ ಕೆಲವೊಂದು ನೋಡಿದೆ ಮೂವತ್ತೈದು ಮೂವತ್ತೆರಡು ಆ ತರ ಇದ್ದವು ಕರೆಗಳು
ಹಾ ಒಬ್ಬೊಬ್ಬರಿಗೆ ಒಂದೊಂದ್ ತರ ಕೊಡ್ತಾರೆ
ಹೌದೇ
ಹೌದು ಎಲ್ಲರಿಗೂ
ಆ ಓಕೆ ನ ಅಳು ಹು ಮೊದಲನೇ ಗೆಳತಿ ಹೇಳಿದಳು ಐವತ್ತು ಕೆರೆಗಳನ್ನು ಮಾತನಾಡಬೇಕು ಎಂದು
ಯಾರು ನಿಮ್ಮ ಸುಳ್ಳು ಅದೆಲ್ಲ ಹೇಳಿದೆ
ಅವರು ಹೇಳಿದ್ದು ಅಂತ ಅನಿಸುತ್ತದೆ ನನಗೆ ನಾನು ಈಗಲೂ ಹಂಗೆ ಹಾಗೆ ಅಂದುಕೊಂಡಿರೋದು ಐವತ್ತು ಕೆರೆಗಳನ್ನು ಮಾತನಾಡಬೇಕು ಆಗಲೇ ನಮಗೆ ದುಡ್ಡು ಬರುದು ಎಂದು
ಏನು
ಹೌದ
ನೀವು ಸಬ್ಮಿಟ್ ಮಾಡಿದರನೇ ಬರು
ಹೌದೇ
ಹಾ
ಆ ನ ನನ್ನ ಬಳಿ ಯಾವ ತರ ಆಗಿದೆ ಗೊತ್ತೇ ನಾನು ಈಗ ಒಬ್ಬರಿಗೆ ಕರೆ ಮಾಡುತ್ತೇನೆ ಅವರಿಗೆ ಕರೇ ಹೋಗುದಿಲ್ಲ ನಾನು ಯಾವಾಗ ಕರೆ ಕಟ್ಟು ಕರೆಯನ್ನು ಬಂದು್ ಮಾಡುತ್ತೇನೋ ಅವಾಗ ಅವರಿಗೆ ಅವರ ಒಂದು ದೂರವಾಣಿಯ ಇದರ ಮೇಲೆ ಆಹ ಬರುತ್ತದೆ ಕರೆ ಬರುತ್ತಿದೆ ಇಂದು ಆಗ ನಾನ ಈಗ ಆ ಆಗ ನನಗೆ ಜಝೀರೋ ಬರುತ್ತದೆ
ಹಾ ನನಗೂ ಮೂರು ನಾಲ್ಕು ಕಾಲು ಆತರ ಆ
ಹಾ ನಿಮ್ ಹೋದ್ರು ಮೂರು ನಾಲ್ಕು ನನಗೆ ಹತ್ತ ಹತ್ತಿರ ಒಂದು ಏನಿಲ್ಲಂದ್ರೆ ಅನ್ನದು ಏಳಾರು ಬಾರಿ ಅದೇ ತರ ಆಗಿದೆ
ತ ಲಬಿ
ಹ ಬಂದಷ್ಟು ಬರಲಿ ಎಂದು ಮಾಡ ಕೊಡತ್ತಾ ಹೋಗುದು ಹ್ಮ್
ಇಲ್ಲೂ ಇದ್ದೀರಾ ನಿಮ್
ಏನು
ನೀವು ಎಲ್ಲಿ ಇದ್ದೀರಾ ತುಂಬಾ ನಿಮ್ಮದು ಏನ್ಂತರ ಇದಲ್ಲ ನೀವು ಎಲ್ಲಿ ಇದ್ದೀರಾ ಅಂತ ಕೇಳ
ನಾನು ನನ್ನ ಕೊಠಡಿಯಲ್ಲಿದ್ದೇನೆ
ಹೌದೇ ಬೇರೆ ಧ್ವನಿ ಏನಾದ್ರು ಕೇಳುತ್ತಿದೀ
ಈಗ ಇಲ್ಲ ಆಗಲೇ ಬುರ ಬುರ ಅಂತ ಕೇಳು
ಹೌದೇ ಹ್ಮ್ ನಿಮ್ಮ ಒಂದು ಚಸ್ಮಾ ಗೆಳತಿಯರ್ದು ಎಷ್ಟು ಅ ಕರೆಗಳು ಮುಗಿದಿದೆ
ಮುಗ್ದಿದೆ ಅವ್ರದ ಐದಕ್ಕೆ ಐದು ಮುಗ್ದಿದೆ
ಹೌದೇ ನೀವಿಂದು ಮಾತನಾಡಿದರೆ ನೀವೀಬ್ಬರು
ಇಲ್ಲ ಇಲ್ಲ ಯಾರ್ ಜೊತೆ ಮಾತಾಡ
ಅಲ್ಲ ಅಲ್ಲ ನಾನು ಯಾರ ಜೊತೆ ಯಾರ ಬಳಿ ಮಾತನಾಡುದರೂ ನಡೆಯುತ್ತದೆ ಎಂದು ನನಗೂ ತಿಳಿದಿದೆ ನೀವಿಬ್ಬರೂ ಒಬ್ಬರಿ ಒಬ್ಬರು ಮಾತಾಡಿಕೊಂಡಿದ್ದೀರಾ ಎಂದು ಕೇಳಿದೆ
ಯಾವ
ಯಾವಾಗ ಅಂತ ಅಲ್ಲ ನಾನು ಹಾಗೆ ಸುಮ್ಮನೆ ಕೇಳುತ್ತಿದ್ದೇನೆ ನೀವೇನಾದರೂ ಮಾತಾಡಿಕೊಂಡಿದ್ದೀರಾ ಕರೆಗಳು ಎಂದು
ಇ ಇಲ್ಲ ಇಲ್ಲ ಮಾರ
ಮಾತನಾಡಿಲ್ಲವೇ ಹ್ಮ್ ಸರಿ ಸರಿ ಹಗಿದ್ದ್ರ
ಯಾಕೆ ನೀವು ಆತರ ಪ್ರಶ್ನೆ ಕೇಳಿದ್ದೀರಾ
ಎಲ್ಲ ಮುಗಿದಿದೆ ಐದು ಕರೆಗಳು ಎಂದು ಹೇಳಿದ್ದೀರ ಅಲ್ವಾ ಹೇಳಿದರು ಇಲ್ಲ ಮಾತನಾಡಿಲ್ಲ ನಿನ್ನೆ ನಿನ್ನೆ ರಾತ್ರಿ ವೇಳೆ ಹೇಳಿದರೂ ಮಾತಾಡಲ್ಲ ಎಂದು ಅದ ಅದಾದ ನಂತರ ತಿಂಡಿ ಮಾಡಿ ಮಾತನಾಡೋಣ ಎಂದು ಅಂದುಕೊಂಡೆವು ಮತ್ತೆ ನಾವು ಅವರನ್ನು ಹುಡುಕಿದೆ ಅವರು ನಮ್ಮನ್ನು ಕೊಠಡಿಯಲ್ಲಿ ಇರಲಿಲ್ಲ ಅವರು ಕೆಳಗಡೆ ನಿಮ್ಮನ್ನು ಕೇಳಿದರಲ್ವಾ ಎಲ್ಲಿ ಹೋಗಿದ್ದಾರೆ ಎಂದು ಅವರು ಕೆಳಗಡೆ ಹೋಗಿದ್ದಾರೆ ಕರೆ ಮಾತನಾಡನ್ನುಕೊಂಡು ಸರಿಯಾಗಿದ್ದರೆ ಎಂದು ನಾನು ನನ್ನ ದುರವಾಣಿ ನೋಡುತ್ತಾ ಹಾಗೆ ಮಲಗಿದ್ದೆ ಇಂದು ಸಂದೇಶವನ್ನು ಹಾಕಿದ್ದೇನೆ ಅವರು ಇನ್ನೂ ನೋಡಲಿಲ್ಲ
ಹೌದಾ ಅವರು ಫುಲ್ಲು ಎಲ್ಲ ಹೋಗಿದಿದ್ದಾರೆ ಬಂದ ಮೇಲೆ ನಾನು
ಹೌದ ಮಳೆ ಬೀಳತಿದೇ
ಇಲ್ಲ ಇಲ್ಲ ನಿಮ್ಮ ಕಡೆ ಮನೆ ಬೀಳುತ್ತಿದಯಾ
ಇಲ್ಲ ಇಲ್ಲ ಮತ್ತೆ ನಿಮಗೆ ಅ ಮುಂದೆ ಮಾ ಮಾತಾಡಿರ ಹಿಂದೆ ಮಾತಾಡಿರೋದೆಲ್ಲಾ ಅದರದ್ದು ಅ ದುಡ್ಡು ಬಂದಿದೆಯೇ
ಹಾ ಬಂದಿದೆ ಒಂದ ಸರ ಆಗುವ ಅಷ್ಟೆ
ಒಂದು ಸಲ ಅದು ಅದು ಇನ್ನೂರ ನಲವತ್ತೆರಡು ರೂಪಾಯಿ ಏನೋ ಅಲ್ಲವೇ
ನೂ ಇನ್ನೂರ ಎಂಬತ್ತೆರಡು ರೂಪಾಯಿ
ಎಂಬತ್ತೆರಡು ರೂಪಾಯಿ ಮೊನ್ನೆಯದ ಯಾವ್ದು ತೋರಿಸುತ್ತಿತ್ತಲ್ಲವೇ ಅದು
ಅರವತ್ತಾರು ಬಂದಿಲ್ಲ ನಿಮ್ಮದು ಬಂದಿದಿಯಾ
ನಮ್ಮದು ಬಂದಿಲ್ಲ ಅದು ಎಷ್ಟು ದಿನದ ನಂತರ ತೋರಿಸುತ್ತದೆ ಇಷ್
ಈ ಈ ಸಂಜೆ ಇಲ್ಲ ನಾಳೆ ಮುಂಜಾನೆ ಆಗುತ್ತಾರೆ
ಹಾಗ್ ತೋರುಸುತ್ತಾರ
ಹ ಅಪ್ರೋ ಏಳು ಅಥವಾ ಹದ್ನಾಲ್ಕು ದಿನ ಹೋಳಾಗ ಹಾಕುತ್ತಿವೆ
ಆ ಅಲ್ಲ ಅದು ಒಂದು ನ ಒಂದು ತೋರಿಸುತ್ತಾರೆ ಸಂದೇಶವನ್ನು ಅದು ತೋರಿಸಿದ ಏಳು ಅಥವಾ ಹದ್ನಾಲ್ಕು ದಿನಗಳ ಒಳಗಡೆ ಬರುತ್ತದೆ ಎಂದು
ಹ ಹೌದು
ಹ ಅದು ಒಂದು ಒಂದುಇದಾಯ್ತು ಆದರೆ ನಾವು ಈಗ ಮಾತನಾಡಿದ್ದೇವೆ ಅಲ್ಲವೇ ಅದರದ್ದು ಅದೇ ತರ ತೋರಿಸುತ್ತದೆಯೇ ಅಥವಾ ಇದುಂತು ಹ ಒಂದು ದುಡ್ಡು ಬಂದ ನಂತರ ತೋರಿಸುತ್ತದೆ ಎರಡನ್ನ ತೋರಿಸುತ್ತೆ
ಹಾ ಎಷ್ಟು ಹೊರುತ್ತ ಅಂತಾನೂ ಹೇಳುತ್ತ
ಹೌದೇ
ಹೌದು
ಹ್ಮ್ ಸರಿ ಸರಿ ಹಾಗಿದ್ದರೆ ಇನ್ನು ಇನ್ನ ಒಂದು ಇದು ಇತ್ತಲ್ಲವೇ ಕೆಲಸ ಅದೇನದು ಬರೆಯುವುದು ಒಂದು ಕೇಲ
ಅದು ಇಲ್ಲ ಇಲ್ಲ ಅದು ಮುಗಿದು ಹೋಗಿದೆ
ಮುಗಿದು ಹೋಗಿದೆಯೇ
ಹಾ
ನೀವು ಕೇಳಿದೀರಾ ಗೆಳತಿಯನ್ನು
ಹಾ ಈ ನಾನು ಕೇಳಿದೆ ಅದು ಮುಗ್ದು ಹೋಗಿದೆ ಅಂತ ಹೇಳಿದ್ರು
ಹೌದೇ
ಆ ಹೌದು
ಹ್ಮ್ ಸರಿ ಸರಿ ಆಗಿದ್ದಿದ್ದಾರೆ
ಮತ್ತೆ ಇನ್ನೇನು ಸಮಾಚಾರ
ಹಾ ಹೇಳಬೇಕು
ಇವತ್ತಿಗೆ ಸಾಕು ನಾಳೆ ನಾವು ಮಾತಾಡೋಣ
ಹಾ ಸರಿ ಆಗಿದ್ದಾರೆ ಇನ್ನೂ ಒಂದು ಇದು ಇನ್ನು ಒಂದೂವರೆ ನಿಮಿಷ ಇದೆ ಅಲ್ಲವೇ ಇದನ್ನು ಮುಗಿಸಿದ ನಂತ ಲ್ಲ ಮತ್ತೆ ನಾಳೆ ಮಾತನಾಡೋಣ ತುಂಬಾ ಮಾತನಾಡುತ್ತಿದ್ದರೆ ಬೇಜಾರಾಗುತ್ತೆ ಏನ್ ಮಾತಾಡೋದು ಏನು ಮಾತನಾಡುದು
ತ್ತ
ಹಾ ಹೌದು
ನಮ್ಮ ರೂಮಿನಲ್ಲಿ ಮೂರು ತಿರ್ಗ ಹೋದ್ರನು ಏನಂತಾರೆ ಅದನ್ನು ಗಾಳಿ
ಗಾಳಿ ಬೀಸುವ ಯಂತ್ರ
ಹಾ ಅದು ಇದೆ
ಹೌದೇ ನೀ ನಮ್ಮ ಅದರಲ್ಲಿ ನಾಲ್ಕು ಬರಬೇಕಾಗಿತ್ತು ಆದರೆ ಮೂರೇ ಕೊಟ್ಟಿದ್ದಾರೆ
ಹ
ಹ್ಮ್ ಅದು ಒಂದು ಬೆಳಕು ಬರುವಂತದ್ದು ನೀ ಒಂದು ಇದ್ರಲ್ಲೇ ಹಾಕಿಲ್ಲ ಅವರು ಕರೆಕ್ ಕರೆಕ್ಟಾಗಿನೇ ಹಾಕಲಿಲ್ಲ ಸರಿಯಾಗಿ ಹಾಕಲಿಲ್ಲ ಹಾ ಕಣ್ಣಿಗೆ ಮಲಗಿದರೆ ಕಣ್ಣಿಗೆ ಹಾಗೆ ಬೀಳುತ್ತದೆ ಕಣ್ಣನ್ನು ಕುಕ್ಕುತ್ತದೆ ಅದು
ಹ ಹೌದು
ಕೆಳಗಡೆ ಇದ್ದಾಗ ಕೆಳಗಡೆ ಕೋಣೆಯೆಯಲ್ಲಿ ಇದ್ದಾಗ ಅದು ಒಂದು ಕರೆಕ್ಟ್ ಆಗಿತ್ತು ಹಾ ಈಗ ಕಣ್ಣನ್ನು ಕುಕ್ಕುತ್ತದೆ ಹಾಗೆ ಯಾವ ಕಡೆ ಯಾವದ ಹಾಕಿದರೂ ಯಾರ ಒಬ್ಬರಿಗೆ ತೊಂದರೆೆಯಗುತ್ತದೆ ನನ್ನ ಕಣ್ಣು ಕುಕ್ಕುತ್ತಿದೆಯ ಆ ಅದನ್ನು ಬಂದು ಮಾಡಿ ಎಂದು ಹೇಳುತ್ತಾ
ಹೌದು ಹೌದು
ಹ್ಮ್ ಸರಿಯಾಗಿದ್ದರೆ ನಾವು ನಾಳೆ ಮಾತಾಡೋಣ ಆಯಿತು
ಆಯತು
ನಮಸ್ಕಾರ
ರಾತ್ರಿ
ಹಾ ಶುಭರಾತ್ರಿ